ಏನ್ ಅಡದದ್ರೀ ಕೃಷ್ಣ ನ ರೀ
ಏನ್ ಇಲ್ರಿ ಸುಮ್ ಕೂತಿದ್ ನೋಡ್ರಿ
ಊಟ ಆಗೇತ್ರಿ
ತೊೋಡ್ರಿ ಊಟ ಅಂತ ಆಗೇತಿ ನಿಮ್ದೇ ಹೇಳ್ಬ್ರ ಊಟ
ಹ್ಮ ನಮ್ದ ಏನಲ್ ನೋಡ್ರಿ ಸುಮ ಕುಂತಿದೆೆ ನಾವ
ಹಾ
ಇಲ್ಲಿೇ ಟರಸ್ ಮ
ಹಾ ಅವ ನ ಹಾ ಡಿವೋಸ್ ರೀ ಇಡೀ ಕರ್ನಾಟಕಕ್ಕೆ ಗತ್ತು ನಮ್ಗೆಂಗ ಗೊತ್ತಿರಲ್ಲ ಹೇಳಿ
ಹ್ಮ್ ನಮ್ಮ ಫೇವ್ರೇಟ್ರ ಅವನೇನ್ರಿ
ಹೌದ್ರ ನಮಗೂ ಅವ್ರೇೇ
ಹ್ಮ್ ಹ್ಮ್ ನೋಡ್ರಿ ಎಲ್ಲಾ ರಾಜಕೀಯ ನಡೆದ್ ಬಿಟ್ಟದ್ ನೋಡ್ರಿ ಎಲ್ಲಾ ಇದ್ರಾಗ ಭ
ನಡದರ ರಾಜ್ ಅ ಮತ್ತ
ಹ ನೋಡ ಏನಾಗ್ಯದ ಗೊತ್ತೇನ್ರಿ ಅದ್ ಕೇಸ ಹಲೋ ರೀ
ಹಾ ಹೇಳ್ರಿ ಹೇಳ್ರಿ
ಅದು ಮಂಜುನಾತ್ನಾಗತ್ರಿ
ಹ ಕುರುಕ್ಷೇತ್ರ ಸಿನಿಮಾ ತಗೋದವ್ರ ಅವ್ರೇ ಅಲ್ರಿ
ಹಾ ಹಾ ಅವನ್ನೇ ನೋಡ ರಿ
ಹಾ ರೀ
ಏನಗ್ಯಾದ್ರಿ ಸುಮಲತಾ ನೋಡ್ರಿ ಅಂಬರೀಷ್ ನಂತೆ
ಹ ಸುಮಲತಾ ಅಮ್ಮಾರ್
ಹ ಅವ್ರ ಏನ್ ಮಾಡ್ಯ್ರೀ ಅವ್ರ ಎಲೆಕ್ಷನ್ ಇಂತಾರೀ ಮಂಡ್ಯದಾಗ
ಹಾ ಚುನಾವಣೆ
ಹಾ ಚುನಾವಣೆ ನಿಂತಾರೆ ಮಂಡ್ಯಲ್ಲಿ ಚುನಾವಣೆ ನಿಂತ ಹತಾರೆ
ಹಾ ರೀ
ಅದ್ರ ಪ್ರ ಅದ್ರ ಸಲ್ಲ ಅಂತ ಭಾಷಣ ಮಾಡಕ್ ಕಡ್ದಾಡ್ರಿ
ಅರಿ ಇೀ ಇದು ಯಾರಿಗ್ ಕರ್ದೀ
ನಮ್ಮ ದರ್ಶನಗೆರ ಹಾ ಬಿಡಿ ಬಾಸ್ ಮ ಫುಲ್ ಫೇಮಸ್ ಅಲ್ರಿ ಕರ್ನಾಟಕದಾಗ
ರೀ ಲ್ ಜಗತ್ ಪ್ರಸಿದ್ಧಿ ಆದ ರೀ ಹೌದದು ಇ ಹೊರದೇಶದಂದು ಇರದ ಹ ಅಂದ್ರೆ ಇವ್ರ ಇರ್ತ ನೋಡ್ರೆ
ಹ್ಮ ಫ್ಯಾನ್ಸ್ ಹ ಅಭಿಮಾನಿಗಳು
ಅಭಿಮಾನಿಗಳು ಅಭಿಮಾನಿಗಳೇ ದೇವ್ರಿ ಎಲ್ಲಾರ್ ಕಡೆ
ಹ್ಮ್ ಅಭಿಮಾನಿಗಳು ಇದೇವ್ರಿ
ಹಾ ಇದು ಆರ್ಶಿ ಬಿಗು ಅದಾರರಿ ಹೊರ ದಿವಸದಂಗ
ಹ್ಮ್
ಹ ಹೇಳ್ರಿ ಮುಂದ್ ಹೇಳ್ರಿ ಅವರು ಅವ್ರು ಭಾಷಣ ಮಾಡತ್ನಯಾಗ
ಕರ್ದಾರಿ ಕರ್ದಡ್ರಿ
ಹಾ ರೀ
ಅಪೋಜಿಟ್ ಪಾರ್ಟಿ ರ ಸೋಮಾಾಲತಾಗಾಗ
ಹಾ ಸುಮಲತ ಹಾ ರೀ
ಹಾ ಅದಕ್ಕೆ ಮುನಿರತ್ನ ಏನಂತನ್ರಿ ನಿ ದರ್ಶ ಶಕ್ಷಣ ಅವ್ರಿ ನೀವ್ ಹೋಗ್ಬೇಡ್ರಿ ಸುಮಲತಾ ಅವ್ರರಲ್ಲ ಅವರು ನಮ್ಮ ಹೆದರಿನ ಪಾರ್ಟಿ ಯಾರ ನೀವು ಹ ಕಬಡ್್ರ ತಾವ ಅಧಾನರೆ
ಹಾ ರೀ
ಅವನಿಗೆ ಬಿಡ್ಲಾಕ್ ಆಗಲ್ರರಿ ದರ್ಶನಗ
ದರ್ಶಣ ಹೆಂಗ್ ಬಿಡತ ಹೆಂಗ್ ಬಿಡ
ಹ್ಮ ಮತ್ತ್ ಅಂಬರೀಷ್ ಅಂದ್ರೆ ಬಾಳ ಇಷ್ಟು ಇನ ದರ್ಶನಗ
ಹೌದ್ರೀ ಅವ್ರ ಕರೆ ಹೌದ್ರೀ ಅಂಬರೀಶ್ ಸತ್ತಾಗ ಹೌದ್ರಿ
ಅದಕ್ಕ ಅವ್ರ ಹೋಗಾರೀ
ಹಾ ರೀ
ಅದ್ರ ನಿಂತ ಅವ ಸೋತಿ ಬಿಟ್ಟಾರಿ
ಹಾ ಹಾ ಇವ್ರಿಗೆ ಯಾರ ಮುನಿರತ್ನ ಸೋಲ್ಸೆರಿ
ಹ್ಮ ಮುನಿರತ್ನ ಹತ್ನಾರ ನಿಂದೇಶ ಕ್ಯಾಂಡಿಡೇಟ್ ಅಲ್ಲಿ
ಅಂದ್ರೆ ಹಾ ಚುನಾವಣೆ ಅಗ್ರ
ಹಾ ರೀ ಅದಕ್ಕ ಸೋತಾರ ಇಲ್ರಿರಿ
ಹಾ ಸೂತಾರ ಹಾ ರಿ
ಅದ ಏನಾಗಿದ್ರಿ ಒಂದ ದಿನ ಇದು ಪವಿತ್ರ ಕೋಡ್ ಕ ಕೇಸ್ ಗೊತ್ತಾಗ್ಯದೀ
ಹಾರಿ ಹಾ
ಆ ಕೇಸ್ನಾಗ ಏನ್ ಮಾಡ್ಯಾರೀ ಮುನಿರತ್ನ ನಾವ್ ಫ್ಯಾಮಿಲಿದ ಇದ್ದಾರೆ ಒಬ್ಬ
ಹ ಅ ಹಾ ಇದ್ದಾರೆ ಇದಾರೆ ಹ
ಹ ಇರದು ಏನ್ ದ ನೈಟ್ ಕದ ರೀ ರೇಣುಕಾ ಸ್ವಾಮಿಗೆ ಫೋನ್ ಅಚ್ಚಿ
ಹಾ ರಾತ್ರಿ ರಿ ಬಾರೋ ಈ ಕಡೆ ಅಂತ ಶಡ್ಡಿ ಶೆಡ್ಡಿಗ್ ಬರ್ರಿ ಹಾ ರೀ ಇತ್ತೀಚಿಗೆ ಹಡ ಹಾಡ ಹಾಡ ಜಗತ್ ಪ್ರಸಿದ್ಧಿಗಿತ್ತನ್ರಿ ಶೆಡ್ಡಿಗ್ ಬಾ ಹ ರೀ ಹಾ ರೀ ಕರ್ಕೊಂಡ್ ಬಂದಾರೀ ಶೆಡ್
ರಿ ಅಲ್ಲಿ ಮಾತಾಡ್ಸ್ರ ಅಲ್ಲಾ
ಎಲ್ಲಾ ಮಾತಾಡ್ಸರಿ ಹಾ ರೀ
ಹ್ಮ್ ಮಾತಾಡ್ಸಾರ ಈವ ಮುನಿರತ್ನದ ಒಬ್ಬ ಇದ್ನಲ್ರ ಅವ್ರ ಫ್ಯಾಮ್ಲಿದ
ಹಾ ಹಾ ಹಾ ಮ
ಹ ದರ್ಶನ್ ಒಡ್ಯತನ ರಿ ಅವ್ನಗ ಒಂದ್ ಅಡ ಎಟ್ ಹೊಡ್ದನ್ರಿ
ಕಪಾಳಿ ಚಟ್ ಚಟ್ತ್ ಅಂತ ರೀ
ಅದೇ ವಿಡಿಯೋ ಮಾಡ್ಕೊಂಡ್ ಬಿಟ್ಟನ್ರಿ ಹವಾ
ಹಾ ಹಾ ಹಾ ರೀ
ಆ ಪುಲ್ ಹೊಡದಿಲ್ರರಿ ಸುಮ್ಮಾ ಬುದ್ಧಿ ಹೇಳೇನ್ರಿ
ಸುಮ್ಮ ಬೂತಿ ಹೇಳಿ ಸುಮ್ಮ್ಗ ಗಲ್ಲಕ್ ಮುಟ್ಟೆ ನಟ್ಟೇರರಿ ಹಾರಿ ಮಾಡಬೇಡಪ್ಪಿ ಅಂತ
ಆಮ್ಯಾಗ ಅವವಿನ ಬದುಕಿ ಏನ್ರೀ ರೇಣುಕಾಸ್ವಾಮಿ
ಹಾ ನ್ನ ಹಾ ಜೀವಂತದೇನ್ರಿ ಹಾ ರೀ ಹಾ ರೀ
ಆವ ಹೊಡೆದ್ ಬಿಟ್ಟೇನ್ರಿ ಹೋಗಿ ಪುಲ್ ಇದ ಒಕಾದ ಬಿ
ಯಾರಿಗ ಓಡದನ್ ಈಗ
ರೇಣುಕ ಸ್ವಾಮಿಗೆ ಅಮ ಮಾಡಡದನ್ ರೀಮ್ಮ ಮುನ್ನಿರು ರತ್ನಾಥ್
ಹಾ ಹಾ ಹಾ ಹಾ ರೀ ಹಾ ಹಾ ಯಾವ್ದ ಕೊಡ ಯಾವ್ದು ಕೊಡ್ಸೋ ಮಂದತ್ ಹಾ ರೀ
ಹಾ್ ಅದು ನ ಸತನ್ ರವ
ಹಾ ಹಾ ಹಾ ಹಾ ರೀ
ಅದು ಕೇಸ್ ಪೊಲೀಸರಂಬಲ್ಲಿ ನಿ ಬರ್ಬೇಕು ಹೌದ ಇಲ್ರಿ ಇನ್ಫಾರ್ಮೇಶನ್ ಎಲ್ಲ ಪೊಲೀಸರಿಗೆ ಗೊತ್ತ ರ್ತದರಿ ಹ ಅದು ಬಿಟ್ಟು ಮುನಿರತ್ನ ಹೋಗಲ್ಲ ಇನ್ಫಾರ್ಮೇಶನ್ ವಿಡಿಯೋಡೋ ಎಲ್ಲ
ಹಾ ಹಾ ಹಾ ಹಿಂಗಾಯದೇನ್ರಿ
ಹಾಂ
ಹ್ಮ್
ಮುಂದಿ ಇರತ್ನ ಏನ್ ಮಾಡೇನ್ೀ ಚಂದನ್ ಕ್ಲೋಸ್ ಅವ್ನಿ ಪೊಲೀಸ್ ಚಂದನ್ ಅಂತ
ಹಾ ಪೊಲೀಸ್ ಹೌದ ಹೌದು ಹೌದ್ರಿ ಹಾಗ
ಅವನೀಗ ಆಾಕ ಕೊೊಟ್ಟನ್ ಎಲ್ಲ ವಿಡಿಯೋ ಎಲ್ಲಾ
ಓಹೋ ಹಾ ರೇ
ಅ ಹಿಡವೆಲ್ಲ ಹಾಕಿ ಕೊಟ್ಟನ್ ಅವ್ನಿ ಸಿಕ್ಕಬಿಟ್ಟ ಸಾಕಸಿ ರಾತ್ರಿ ಹನ್ನೆರಡಕ್ಕೇನು ಹತ್ತು ಗಂಟೆಗೆ ಹಿಡ್ಕೊಂಬಂದ್ಬಿಟ್ರಿ ಸೀರಾ ಪೊಲೀಸಗ ಪೊಲೀಸರು ದರ್ಶನ ನಡ ಕಂಬಂದ ಎಲ್ಲಾ ಇವನ್ ಮ್ಯಾಗ ಹಾಕ ಬಿಿಟ್ಟರು ಮಾಡಲಾರ
ಪಾಪ ಎಲ್ಲ ಎಂತ ಅವ ಏನು ಏನ್ ಮಾಡಿ ಬರೀಗ್ ಗಲ್ಲಕ್ ಮೋಟಿವೇಶನ್ ಬಂದ ಅಲ್ಲಿ
ಹಾ ಬರೀ ಅವ ನೀಗ್ ಹೇಳನ್ರಿ ಎಲ್ಲಾ ಮಾಡ್ ಬಡದಂತ ಬಾಯಿ ಮಾತ್ಲೆ
ಬಾಯ್ ಮತ್ತ ಕ ನ್ವ ಓ ಹ ಸಾಯಿ ಹೊಡೆದಾರ ಅಂದಂಗಯ್ತ್ರಿ ಪೂರ ಅವನಿಗೆ
ಸಾಯಿ ಹೊಡೋದು ಇದ ಸಾಯಕ ಬಿಟ್ಟಾರೆ ಏ ನ್ಯಾಲ್ಯಾಗ್
ಪಾಪ್ರಿ
ನಾಲ್ಯಾಗ್ ಹಾಕ್ಯಾರೀ ನಾಯಿಗೊಳು ಎಲ್ಲಾ ಕಚ್ಚಿ ಬಿಟ್ಟವ್ ರಿ
ಏ ಯಪ್ ಓ
ಎಲ್ಲಾ ಆಗೈತೆ ನೋಡ್ರಿ
ಹೆಂಗ್ರೀ ಮನುಷ್ಯರ ಮನುಷ್ಯರ್ ಈಗ ಮನ್ಷ್ಯ ಮನ್ಷ್ಯನೇ ಹಿಂಗ್ ಮಾಡೋ ನಾಲ್ಯಾಗ್ ಹಾಕದ್ರ ಹೆಂಗ್ರೀ ಮನುಷ್ಯ
ಸತ್ತಾಗ್ರಿ
ಪಾಪ್ ರೀ
ಅದು ಇದ್ದ ಸ್ವಟ್ಟ ಕಟ್ಟಿಗಿ ಹಾನ್ ರಿ ಅಂವಾ ರೇಣುಕಸ್ವಾಮಿ ಅಂತೊನಿಗ ಹಂಗ್ ಹೊಡದಾರ್ ರಿ ಎಲ್ಲಿ ಉಳಿತದ್ರಿ ಅದು
ಕರೇರಿ ಅಂಗ
ಯಾಕ್ ಅಳ್ಳತೀರ ಅಲ್ರಿ
ಅರಿ ಹಂಗೆ ರಿ ಸುಮ್ ಸುಮ್ರಿ ಈಗ ಸ್ವಲ್ಪ ಇವ್ರೀ ಅವ್ರ ಅವ್ರ ನೋಡಣ ಕರಳ್ ಚುರುಕ್ ಅಂತದ್ರಿ
ರೇಣುಕಸ್ವಾಮಿಗ ನೋಡ್ದ
ಪಾಪ ಅವ ಹೆಂಗ ಓಡದ್ರೀ ಸಾಯಿ ಪಾಪ ಅವ ಏನ್ ಮಾಡ್ಯನ್ ತಪ್ ಪಾ ಪಾಪ ದರ್ಶನ್ ಮ್ಯಾಗ ಹಾಕ್ಯರಲ್ರಿ ಅದಕ್ರೀ
ಹ್ಮ್
ಎಲ್ಲಾ ಬಿಟ್ಟು ದರ್ಶನ್ ಹೋದಲ್ರಿ ಜೇರಿಗ ಅವ ಏನ್ ಮಾಡೆ ಇಲ್ಲ ಬರಿ ಗಲ್ಲಕ್ ಮುಟ್ಗೆಸಿಂದ ಮಾ ಮಾಡಬ್ಯಾಡ್ರಿ ಹಿಂಗ ಅಂತ ಹೇಳ್ ಬಂದಾರೀ ಅವ್ರು
ಹಾ ಕಟ್ ಹೇಳೋದಕ್ಕೆ ಅವ್ರ ನೋಡ್ರಿ
ಅಂತದ ಬರಿ ಮಾ ಅಂದರ್ ತಪ್ಪಿ ತಪ್ಪ ಗುರುತಿಸಿ ಹೇಳೋದ ತಪ್ಪ ಅಂದಂಗ ಆಯ್ತಲ್ರರಿ ಈಗ
ಹ್ಮ್
ಅಂದ್ರೆ ಏನು ಹೇಳಿ ಈ ಜಗತ್ತಾಗ ಏನೋ ಅನೋ ಹೇಳಳ್ಬಡ್ದ್ ಅಂದಂಗ ಆಯ್ತಲ್ರಿ ಹಿಂಗ್ ಮನುಷ್ಯ ಹಿಂಗ
ಹ್ಮ್
ಏನ್ರೀ ಮನಷ್ಯ ತಿಳ್ಕೊಬೇಕ್ರೀ ಮನಷ್ಯರ್ ಮನುಷ್ಯರ್ ಮನುಷ್ಯರ ಒಟ್ಟಾ ತಿಳ್ಕೊಳಲ್ ನೋಡ್ರಿ ವಟ್
ನೋಡ್ ಖಂಗ್ ಅಂದ್ ಮನಷ್ಯರ ಮನಷ್ಯರಿಗೆ ಕಾಂಪಿಟೇಷನ್ ಇರ್ತೈತ ಇದುಕಾಗಿ ಬಿಟ್ರ ಮನಷ್ಯರ್ ಮನಷ್ಯ
ಕರೆ ನೋಡ್ರಿ ಹೆಂಗಪ್ಪಾ ಹಿಂಗ ಮಾಡದರ
ರೊಕ್ಕಾ ಸಲ್ಯಕ್ ಮನುಷ್ಯ ಒಬ್ಬನಿ ಸತ್ತೋಡ್ಯಕ್ ಬೀ ಹಿಂದಕ್ ಸಾರ್ಯಲ್ಯಗನ ಅಂದರ್ ಏನ್ ಹೇಳ್ಬೇಕ
ರಿ ಮನಷ್ಯರ್
ಹ್ಮ್ ಏಟ್ಟೋ ರೊಕ್ಕಾ ಅವ್ರಿ ದರ್ಶನ್ ಬಲ್ಲಿ ಕೊಟ್ಟ ಬರ್ಬೇಕರಿ ಹ್ಮ್
ನಾವು ನಿಯತ್ತಿಂದೆ ಮಾಡ್ತೇವೆ ಎತ್
ಹಾ ನಂಬದ ಏನಾದ್ರಿ ರೂಲ್ಸ್ ಕನ್ನಡಕ್ಕಾಗಿ ಕನ್ನಡ ಗೋಸ್ಕರ ಕನ್ನಡ
ಕನ್ನಡಕ್ಕಾಗಿ ಎಲ್ಲಾ ಕನ್ನಡ ಕನ್ನಡ ಜನತೆಗಾಗಿ ನಮ್ದಲ್ಲ ಹ ಹಂಗಗೆಾದ್ರೆ
ಬಿಟ್ರಿ ಎಲ್ಲಾ ಭಾಷೆದಾಗ ಬಿಡ್ಬೋದ್ರಿ ಅವ
ಹಾ ಎಲ್ಲ ಹ ಎಲ್ಲಾ ಭಾಷೆ ಮಾತ್ ಮಾತಾಡಕೂ ಬರ್ತದ್ರೀ ಎಲ್ಲಾ ಮಾಡಕು ಬರ್ತರಿೀ ಅವ್ರಿ ಅವ್ರಿಗ ಏನ್ ಮಾಡಕ್ಕ ಏನ್ ಬರ್ಲತ್ತ ತಿಕ್ಕೋಬಡ್ರಿ ಮನುಷಾ ಎ ನಂಂಬರನಗ ಅವರು ಹ್ಮ ಅವರು ಮಾತ್ರ ಏನ್ ಹೇಳಳ್ಳಿ
ಅದ ಬಿಟ್ಟು ಎಲ್ಲಾ ಕನ್ನಡದಾಗ ತರ ತಿರುಕಬೇಕ್ರಿ ನಂಬದು ಬೆಳಿಬೇಕಾನಾವಂದಿ ಹ್ಮ್ ಹ್ಮ
ಎಲ್ಲಾ ಕೆಟ್ಟ್ದದ ರೀ ಮನುಷ್ಯರು
ಹಾ
ಏನ್ ಹೇಳಿದ್ರೆ ಮನುಷ್ಯರಿಗೆ
ಮನುಷ್ಯರೆಲ್ಲ ಇದನ್ನು ಆಗದು
ಲ್ಲ ಆಯ್ ಬರ್ಲಾದಿ ಈಗ
ಹ್ಮ ಕರೆ ನೋಡ್ರಿ ಹ್ಮ್
ಇದ್ರೀ ಮತ್ತ್ ಮತ್ತೇಏನತ್ರಿ
ಎಲ್ಲ ನಿಮ್ದೇ ಆಗೆತೆ ಈ ಮತ್ತ ಒಂದು ಇಏನ ಫಿಲಿಮ್ ನ ಒಂದ್ ವರೆ ಸ್ಯಾಲ್ರಿ ಈಗ ವರೆಗೆ ಬರ್ಬೇಕಂದ್ರೀ
ಹಾ ಏನ ಏನ ಆತದ್ರಿ ಟೈಮ್ ಆತಾರ ಮತ್ತನ್ ಪಾ ಮನ್ಷ್ಯ ಚೊಲೋ ಇದ್ದರಿ ಮನ್ಷ್ಯ ಒಳಗ್ ಹೆಂಗ ಆಾಕದ್ರ ಅದೇ ಗೊತ್ತಲ್ಲದ ನನ್
ಎಷ್ಟ ಪ್ರಾಣಿಗಳು ಸಾಕನ್ರಿ ಎಂತ ಮನುಷ್ಯರೇ
ಹ ಮನುಷ್ಯ ಹಾ ಸಹಾಯ ಬಾಳ ಮಂದಿ ಮಾಡ್ಯಾರ್ರೀ ಅವರು ಅವ್ರಂಗ ಸಹಾಯ ಮಾಡುದ್ರ ಯಾರು ಇಲ್
ಹ್ಮ್ ಅವ್ರ ನಿಂತು ಬೆಳದವ್ರೆಗ ಅವ್ರಿಗೆ ಯದರು ಮಾತಾಡರ ಹಂಗಾಗಿರ
ಹಾ ತಿಳ್ಕೊಬೇಕ್ರೀ ಅವರು ಈಗೇ ತಿಳ್ಕೊಬೇಕ್ರಿ ಅವ್ರ ಬೇನ್ನಿಗೆ ಚೂರಿ ಹಾಕೋರ್ ಬಾಳ್ ಮಂದಿ ಆದರಿ
ನನ್ನ ಬಾಾಸ ಯಾರ ಅಂತ ಅಂದ್ರ ದರಿಸ ಸಣ್ಣ ತಾನು
ಹ ಅಂತ ಹಂಗ್ಯಾರೀ ಜಗತ್ ಹೆಂಗಗೆಾದ್ರೆ ಏನ್ ಮಾಡ ಪರಂ ರೀ
ಬೆಳೆಸದವ್ರಿಗೆ ಈಗ ನೀ ಯಾರು ಅಂತ ಅಂತಾರೆ ಹ್ಮ್
ಆಯ್ತ್ ಆಯ್ತವ್ರೀ ಆ ಒಂದ್ ಸ್ವಲ್ಪ ಕೆಲ್ಸ ಅದ್ರಿ ಆಮೇಲೆ ಹಸತಿನ್ಲ್